ಹಲೋ? .. ದೌದಾ ಮಾ, ತಾಡಿದ್ರು?? .. ನಾನು, ಮಗ ಭಾಷಾ! ಅಂತ ನಿಮ್ ಫ್ರೆಂಡು? ...
ಹಾ, ಬಷಾ ಹೇಳ ಬಷ? ..
ಆರಾಮಿದಿಯಾ? ..
ಆರಾಮ, ನೋಡಪ್ಪಾ. ನೀನು? ..
ಹಾ ಆರಾಮಿದೆ ಏನು ಕಾಲೇಜು ಅದು ಸೆಕೆಂಡ್ ಪಿ ಯು ಸಿ ಮುಗದರಿಂದ ನಾವ ನೀನು ಭೇಟಿನೇ ಆಗಿಲ್ಲ
ಭೇಟಿ ಆಗದ್ರಲ್ಲಿ ಏನಿದೆಪ್ಪಾ ಈಗಲ್ಲಾ ಆನ್ಲೈನ್ ಕಾಲ ಇದೆ ಆನ್ಲೈ ಅಲ್ಲೇ ಮಷ್ಟೆ ಆಗೋದು
ಹೌದಾ ಏನು ಮಾಡಿದೆ ಡಿಗ್ರಿ ಎಲ್ಲಿ ಮಾಡಿದೀ ಈಗ.
ಡಿಗ್ರಿ ಇಲ್ಲಿ ರಾಯಚೂರಲ್ಲೇ ಮಾಡಿದ್ದೇನೆ. ಹಾಂ.
ಹಾ ಹಾ ಎಲ್ಲ ಪಿ ಯು ಸಿನೂ ಅಲ್ಲೇ ಮಾಡ್ತನ ಅಂತೇಳಿ ಮತ್ತೆ ನಾ ನಾ ಹೇಳಿ ಸಲಕಿದಿ ಇಲ್ಲಿ ಇಲ್ಲಿ ಬಂದಿದ್ದೀನಿ ನಿನ್ನ ಶಾಪರಿಗೆ.
ಹೌದಾ ನಾನ್. ಪ ರಾಯಚೂರಲ್ಲೇ ನೋಡಪ್ಪಾ ನೀನು.
ನಾನು ಇಲ್ಲೇ ಶಾಪ. ಒಬ್ಬರಾಗ ಎಲ್ಲಿ ಹೋಗಿಲ್ಲ ಹಾ ಶಾಪ್. ಬರಲಿ.
ಹ್ಮ್ ಹ್ಮ್ ಸಪ.
ಇಲ್ಲೇ ಯದಗ ಇರುತ್ತೆ. ಅಿಕ ಆಜಿಲ್ಲಾ.
ಯಾದಗಿರಿ ಜಿಲ್ಲಾ ಹ ಸರಿ ಸರಿ ಸರಿ.
ಮತ್ತೆ ಏನ್ ನಡ್ದದ ಗೆಳಯ. ಏನಿಲ್ಲ ನೀನೇ ಹೇಳ್ಬೇಕು ಅವಾಗೆಲ್ಲಾ ಬಾಳ್ ಕ್ಲೋಸ್ ಇದ್ದೀವಿ ಎಲ್ಲಾ ಎರ್ಡ್ ಎರ್ಡ್ ದಿನಕ್ ಮೀಟ್ ಆತಿದ್ವಿ ಈಗ್ ಏನ್ ಬಾಳ ದೂರ ಆಗ್ಬಿಟ್ಟಿದ್ಯ.
ಮತ್ತೆ ದೂರ್ ದೂರ್ ಇದ್ದೀವಿ ಎಲ್ಲಿಂದ ಮೀ ಮೀಟ್ ಆಗೋದು ಎಲ್ಲಾ ಆನ್ಲೈನ್ ಅಲ್ಲೇ ಮಾತಾಡ್ತಿರೋದು.
ಹೌದಾ ಹು ನೆನ್ಪಿದ್ಯ ನಾವ್ ಪಿ ಯು ಸಿ ಯಲ್ಲಿ ಲಾಸ್ಟ್ ಬೆಂಚಲ್ಲಿ ಕೊರ್ತಿದ್ವಿ ಟೀಚರ್ನ ಕಿಂಡಲ್ ಮಾಡ್ತಿದ್ವಲ್ಲಾ.
ಮಾ
ಹ ಹೌದು ನಿನ್ದು ಸೆಕೆಂಡ್ ಪಿ ಯು ಸ್ ರಿಸಲ್ಟ್ ಎಷ್ಟು ಎಷ್ಟ ಆಗಿದೆ.
ಹ ಜಸ್ಟ್ ಪಾಸ್ ಆಗಿದ್ದೇನೆ.
ಟ್ ಪಾಸ್ಸ.
ಹ್ಮ್ ಇನ್ನೇನು.
ಹ್ಮ್ ನಂದು ಆಗಿದೆ ಸೇವಂಟಿ.
ಹ್ಮ್
ಹ್ಮ್ ಸೇವಂಟಿ ಆಗಿದೆ.
ಚಲೋದ ನಿನ್ಗಿಂತ ಕಡಿಮೆನೇ ಆಗಿದೆ ನಂದು.
ಹೌದಾ.
ಹ್ಮ್ ಯಾಕಂದ್ರೆ ನಾನು ಜಾಸ್ತಿ ಒದತ್ತಿರ್ಲಿಲ್ಲ ಅಲ.
ಹೌದೌದು. ಹ್ಮ ಮತ್ತೆ ನಾನು ಸ್ವಲ್ ಓದ್ಕಂತಿದೆ ಅದು ಪಾಕೆಟ್ ಡೈರಿ ಅಂತ ನೋಡ್ಸಿದ್ದು.
ಹ್ಮ್
ಅವು ನೋಡ್ಸೇ ಓದ್ಕೇತಿದೆ.
ಮತ್ ನನಿಗೆ ಹೆಲ್ನೆ ಇಲ್ಲಲ ನೀನು.
ನೀನು ಹೇಳಿದ್ರೆ ಇಲ್ಲ ನಾನು ಅದು ಜೆರಾಕ್ಸ್ ತರ ಬರ್ತಲ್ಲ ಅದು ತಗೊಂಡ್ ಓದುತ್ತೀಯ ಅಂದ ಹೇಳ್ದೀನಿ ಅದು ಸಿಕ್ಕಿಲ್ಲ ನೀನ್ ಲಾಸ್ಟ್ ಅದ ಕಲ ನೀನು ನನ್ ಹೇಳ್ದ ಮತ್ ಕೇಳಿಲ್ಲಾ ಇದು ತಗೋ ಇದು ತಗೋ ಅಂದ್ರೆ ನಾ ಇದು ತಗೋಲ್ಲ ಬಾಳ ಅದ್ರಾಗ ಸಣ್ಣ ಸ್ಮಾಲ್ ಸ್ಮಾಲ್ ಇರ್ತಾವ ಅದ್ರಾಗ ಅಕ್ಷರ ಕಾಣಲ್ಲಂದ. ಲೆನು.
ಹೌದಾ ಹೋಗ್ಲಿ ಬಿಡ ಅದ್ರ ಬಗ್ಗೆ ಏನ್ ಮಾಡ್ತ ಯ. ಎಲ್ಲ ಹೋಗಿದ್ದ ಮುಂದಿಂದು ಹೇಳು
ಮುಂದಿನೇ ಯಲ್ಲ ನೀನೇ ಹೇಳ್ಬೇಕು
ನಾನನ್ ಏನ್ ಹೇಳಲ್ಲ ನೀನ್ ಹೇಳ್ಬೇಕ್ ನೋಡು
ಮತ್ತೆ ಟ್ರಿಪ್ಪಿಗೆ ಹೋಗಣವಾ
ಟ್ರಿಪ್ಪಗಾ
ಹ್ಮ್್ಮ ಪ್ಪಿಗೋನವ ಒಂದ ಅಲ್ಲೇ ಈ ಕಡೆ ಐತಿಹಾಸಿಕ ಪ್ಲೇಸ್ಗಳೇ ನೋಡ್ಕಿ ಬಂದ್ರೆ ಆಯ್ತು ನಮ್ಗ್ ಜ್ಞಾನ ಅನುಭವತದೆ
ಓ ಇಲ್ಲಿ ಇದ್ರಲ್ಲಿಯ ತಾಜ್ಮಹಲ್ ಆಗ್ರ
ಹಾ ಅದು ಅಷ್ಟು ದೂರ ಆಗ್ಲಿಕ್ಕಂದ್ರೆ ಇಲ್ಲೇ ಹಂಪಿ ಪಟ್ಟದ ಕಲ್ಲು ಹಐಹೊಳೆ
ಓ ಈ ಪಟದ ಅದು ಕರ್ನಾಟಕದಲ್ಲಿ ಬರುತ್ತೆ
ಅದೇ ಕರ್ನಾಟಕದಲ್ಲಿಪ್ಪಾ ಇದು ನಮ್ಮ ಐತಿಹಾಸಿಕ ಪ್ಲೇಸ್ ಅವು ನೋಡ್ಕೊ ಬಂದ್ರ ಆಯ್ತು
ಹೌದಾ ತಾಜ್ಮಹಲ್ ಜೈಪುರ್ ನ ಪಿಂಕ್ ಸಿಟಿ ಅಂತ ಅಂತಾರಲ್ಲ ಅದಾ
ಅವು ಅಕಡೆ ಅದು ಅದು ಅಪ್ಪ ಅವು ಆದಷ್ಟು ಹದ ಅಕಡೆ ಹೋರ್ಲಾ ಕಾಲಲ್ಲ ಅಂದ್ರೂ ಈಕಡೆ ಎಷ್ಟೇ ಐತಿಹಾಸಿಕ ಪ್ಲೇಸ್ ಗಳು ನೋಡಿರಿ ಸಾಕು ನವು
ಅ ಕಡೆ ಅಂದ್ರೆ
ಈ ಕಡೆ ಇಲ್ಲಿ ಅಂಜನಾದ್ರಲ್ಲಿ ಬರುತ್ತದಲ್ಲ ಹಂಪಿ
ಇ ಲೋಕಲಾ
ಹಾ
ಲೋಕೋಲ್ ಅಂದ್ರೆ ಬ್ಯಾಡಪ್ಪಾ ನಾ ಬರದಲ್ಲ
ಬೇಡವಾ ಇಲ್ಲ ನಮ್ಮ ಫ್ರೆಂಡ್ಸ್ಗಳು ಒಂದು ನಾಲ್ಕೈದು ಮಂದಿ ರೆಡಿ ಆಗಿದ್ವಿ ಅದಕ್ಕೆ ನಿನಗ ಕೇಳಿದ್ದೆ ನಾವು ಮತ್ ಪಿಯುಸಿ ಫ್ರೆಂಡ್ ಅಲ್ಲ ನೀನು ಆಯ್ತು ಆಯ್ತು ಏನು ಹಣದು ಪ್ರಾಬ್ಲಮ್ಮಿದಿಯಾ
ಹಣದಂತ ಪ್ರಾಬ್ಲಮ್ ಇಲ್ಲ ಆದ್ರೆ ಸಮಯದ್ರ ಪ್ರಾಬ್ಲಮ್ ಇದೆ
ಮತ್ತೆ
ಮತ್ತೇನಿಲ್ಲ ನೀನ್ ಹೇಳ್ಬೇಕು
ಊಟ ಆಗಿದಯಾ
ಊಟ ಇಲ್ಲ ಮಾಡ್ಬೇಕು ನೀನು
ಮಾಡು ಒಂಬ ಐತ್ತು ಹತ್ತು ತಾಲಕ್ ಬಂದಿದೆ ಟೈಮು ಏನಾದ್ರೂ ಮಾಡಿಲ್ವ
ಹೌದು ನಮ್ಮಂಬಲ್ಲಿ ಹನ್ನೊಂದ್ ಗಂಟೆಗೆ ಮಾಡ್ತಾರ
ಹೌದಾ ಈಗ ಈಗ ಹಾಸ್ಟೆಲ್ ಅಲ್ಲಿ ಇರೋದಾನ ರೂಮ್ ಮಾಡಿದೀಯ.
ಇಲ್ಲ ಇಲ್ಲಿ. ಮನೇೆಲ್ಲಿ ಇರ್ತಾ ಇರೋದು ಈಗ.
ಬಡಪ್ಪಾ ನೀ ಸ್ಟಡಿ ಆಗಲ್ಲ ಇಲ್ಲಿ ಹೊರಗ ಔಟ್ ಔಟ್ ಗ್ರೌಂಡಿಗೆ ಬ ಅಲ್ ಬಂದು. ಸ್ಟಡಿ ಆಗ್ತದೆ ಮನೇಲಿ ಇದ್ರು ಓದದು ಆಗಲ್ಲ. ಲ.
ಇಲ್ಲ ನಾನು.
ಹೌದಾ ಏನೋ ಶ ಏನೋ ಶಬ್ದ ಬರ್ತ ತಿದೆ.
ಶಬ್ದ ಅದು ನೀರೆಂದು.
ಮತ್ತೆ ನಿಮ್ಮ ಇನೋಬ ಫ್ರೆಂಡ್ ಎಲ್ಲಿದ್ದಾನೆ ಏನುಸ್ ಅಂತ ಇದೇನಲ್ಲ.
ಯಾರು.
ಯೂನಸ್ ಅಂತ ಇದ್ದಿದ್ನಾಲ ನಮ್ ಬೆಂಚಿ ಕೂಡ್ತಿದನಲ್ಲವ.
ಹಾ
ಅವ ಎಲ್ಲಿದ್ದಾನ ಈಗ.
ಅವನು ಎಲ್ಲಿದ ನನಗೆ ಗೊತ್ತಿಲ್ಲ ನಾನಂತ್ರು ಊರ್ ಬಿಟ್ಟು ಬೇರೆ ಕಡೆ ಬಂದಿದ್ರೆ ನಮ್ಮ ಅತ್ತಿಯವರ ಮನಿ ಕಡೆ.
ಸರಿ ಸರಿ ಮತ್ತೆ.
ಮತ್ತೇನಿಲ್ಲ ನೀನೆ ಹೇಳೋ.
ಮುಂದೆ ಮುಂದೆ ಏನ್ ಮಾಡಕ್ ಮಾಡಿದ್ಯ.
ಮುಂದೆ ಕೆಲ್ಸ ಮಾಡ್ತಾ ಇದ್ದೇನೆ ಸ್ಯಾಂಟ್ರಿಂಗ್.
ಸಾನಿಟಾರಿಂಗ್ ಯಾಕೋ ಇನ್ನ್ ಜಾಬಿಗ್
ಇಲ್ಲ ನಾವು ಜಾಬ್ ಮಾಡಾರ ಅಂತಾರಲ್ಲ ನಾವ್ ಜಾಬ್ ಕ್ರಿಯೇಟ್ ಮಾಡರು.
ನೀನು ಬೇರೆ ಬಿಡುಪ್ಪಾ. ನಿಮಂಬಲ್ಲಿ ಏನೋ ಒಂತರ ವಿಶೇಷ ಇದ್ಯಾ ಕಣೋ ಓದು ನೀನು.
ಇದಂತ ಸತ್ಯ ಆದ್ರೆ ನಾವು ಜಾಬ್ ಅನ್ನ ಮಾಡುದಲ್ಲಾ ಜಾಬ್ ಅನ್ನ ಕ್ರಿಯೇಟ್ ಮಾಡ್ಬೇಕ ಅಂತ ಮಾಡಿದ್ದೀವಿ.
ಕ್ರಿಯೇಟ್ ಹೇಗ್ ಮಾಡ್ತೇಯಪ್ಪ ಈಗಿನ ಕಾಲದಲ್ಲಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದು ಸ್ವಲ್ಪ ಕಷ್ಟ ಸಾಧ್ಯನೆ.
ಹಾ ಸಾಧ್ಯ ಅಂದ್ರ ಇದೆಯಲ್ಲ.
ಅದು ಕರೆಕ್ಟ್ ಮನುಷ್ಯನ್ಗ ಆಗದ ಯಾವುದಿಲ್ಲಾ ಮನುಷ್ಯ ಮನ್ಸ ಮಾಡ್ರೆ ಎಲ್ಲವುಸ ಆಗುತ್ತೆ ಅಂದ್ರೆ ಮನ್ಸ ಮಾಡಬೇಕಷ್ಟೇ.
ಮನ್ಸ ಮಾಡಿದ್ರೆ ಆಗಲ್ಲ ಈಗ ಬಂಡ್ ಧ್ಯರ್ಯ ಮಾಡ್ಬೇಕು.
ಓಹೋ ಬಂಡ್ ಧೈರ್ಯ ಗಟ್ಟಿ ಧೈರ್ಯನಾ.
ಹಾ
ಹ್ಮ್ ಹ್ಮ್
ಮತ್ ಯೋಳು.
ಮತ್ತೆ ಹೇಗಿದ್ದಾರೆ ಫ್ರೆಂಡ್ಸ್ ಗಳೆಲ್ಲಾ ನಮ್ಮ್ ಪಿ ಯು ಸಿ ಫ್ರೆಂಡ್ಸ್ ಗಳೆಲ್ಲಾ ನೆನಪಿದಿದ್ದಾರೆ ನಿನಗೆ
ಹಾ ನೆನಪಿದಾರಲ್ಲ ಎಲ್ಲಾರೂ
ಹ್ಮ್ ಹ್ಮ್ ಹ್ಮ
ಮತ್ತು ಮಹಬೂಬ ಸಾಬ್
ಹ್ಮ್ ಹ್ಮ್ ಮೈಬೂರ್ಸ ನೆನ್ಪಿದ್ದೇನಾ
ಹಾ ನೆನ್ಪಿದಲ್ಲ ಈಗ
ಹ್ ಫಾರ್ಮಿಂಗ್ ಮಾಡತ್ರೆ ಅಂತ ಹೇಳಿದ್ದ ನನ್ ಮುಂದು
ಹಾ ಫಾರ್ಮಿಂಗ್ ಮಾಡ್ತ ಅಂತಂತಿದ ಆದ್ರೆ ಈಗ ಒಳ್ಳೆ ಒಳ್ಳೆಯ ಒಳ್ಳೆಯ ಇರತಕ್ಕಂತಥ ಜಾಬ್ ಅನ್ನು ಕ್ರಿಯೇಟ್ ಮಾಡ್ತಿದ್ದನೇ ಅವನು
ಹೌದಾ ಒಳ್ಳೇದಾಗ್ಲಿ ಅವನಿಗೆ ಅವವಾಗ ನಾನನ್ ಮುಂದೆ ಹೇಳ್ತಿದ್ದ ನನ್ಗ್ ಓದಕ ಆಗ್ತಿಲ್ಲಾ ನಾನು ಫಾರ್ಮಿಂಗ್ ಮಾಡ್ತೀನಿ ನನ್ನ ತಂದೆಯವರು ಹೇಳ್ತಿದ್ದಾರೆ ಅಂತ ಹೇಳಿದ್ದ
ಹೌದು ಅವನು ಬಿಸ್ನೆಸ್ ನಲ್ಲಿ ಹಕೊಂಡು ಅವನೇ ಹೊಸದವಂತಹ ಜಾಬುಗಳನ್ನು ಕ್ರಿಯೇಟ್ ಮಾಡ್ತಿದ್ದಾನೆ
ಹ ಮಾಡ್ಲಿ ಮಾಡ್ಲಿ
ನೀನೇನ ಮಾಡ್ತಾ ಇದಿದ್ದ್ಯಾ
ನಾನು ಏನಿಲ್ಲ ಇಲ್ಲಿ ಐ ಟಿ ಆಕ್ ಕಂಪ್ಲೀಟ್ ಮಾಡೀನಿಗ ಕಂಪ್ನಿಯಲ್ಲಿ ಇದೀನಿ ಇಲ್ಲಿ ಬೆಂಗಳೂರಲ್ಲಿ
ಬೆಂಗ್ಳೂರು ಅಲ್ಲಿಯ ಸ್ಯಾಲರಿ ಎಷ್ಟ ಕೊಡ್ತಾರೆ.
ಸ್ಯಾಲ್ರಿ ಇದೆ ತಿಂಳಿಗೆ ಇಪ್ಪತ್ತೆಂಟು ಸಾವಿರ
ಇಪ್ಪತ್ತಂ ಸಾವಿರಾ ಸರಿ ಸರಿ ಅಲ್ಲಿೇ ಮಳೆಗಾಿ
ೆಳ ಇಲ್ಲಿ ಮಳೆಗಾಳಿ ನೋಡ್ಬಾ ತಾಸಿಗೊಮ್ಮೆ ಚೇಂಜ್ ಆಗ್ತದೆ ಇಲ್ಲಿ ಸಮಾರ
ಹೌದಾ
ಹಾ ಮಳೆ ತಾಸ ಹಿಂದ ಮಳೆ ಬಂದ್ರೆ ಮತ್ತ ಈಗ ನೆಕ್ಸ್ಟ್ ಮೂಮೆಂಟ್ ಚೇಂಜ್ ಆತ ಮತ್ತ ಗಾಳಿ ಬೀಳೋದು ಮತ್ತ ಮೋಡಕ ಮತ್ತೆ ಬೇರೆ ಬೇರೆ ಹತ
ಹೌದಾ
ಹಾ
ಸರಿ ನಂಬಲ್ ಅತ್ರು ಒಳ್ಳೇದು ವಾತಾವರಣದ
ಹ್ಮ್ ಹ್ಮ್
ಮತ್ತೆ ಆಳಗಳಾ
ಮತ್ತೆ ಏನ್ ಹೇಳುವಾಗ ಗಡಿಯ ಇನ್ನ ಫ್ರೆಂಡ್ಸ್ಗಳು ಇದ್ದಾರ ಅಲ್ಲಿಲ್ಲಿ ಅವಔಟ್ಗ ಎಲ್ಲ ಹೋಗಿದ್ದಾರ ಅಲ್ಲಿಲ್ಲಿ
ಫ್ರೆಂಡ್ಸ್ ಬಗ್ಗೆ ನಾನೊಂದ ಜಾಸ್ತಿ ತಲೆ ಕಡಸಲ್ಲ
ಇಲ್ಲ ತಲ ಇಲ್ಲಪ್ಪಾ ಅವಾಗ ಇದ ಅವಾಗ ನಾನು ನಮ್ಗೂಡ ಇದ್ದಿರಲ್ಲ ಸೆಕೆಂಡ್ ಪಿ ಯು ಸಿಗ ಈಗ ಇದ್ದಾರೆ ಇಲ್ಲೇ ಮತ್ತೆ ಎಲ್ಲೇನೋ ಹೋಗಾರ ಕೆಲ್ಸಕ್ ಆಗ್ತವ ಇಲ್ಲನ
ಅವನ್ ನಂದ್ಯಾ ಇಲ್ಲ ನಾನು ಊರ್ ಬಿಟ್ಟು ಬೇರೆ ಹೊಡ ಬಂದ ಬ ನಿಮ್ಗೆ
ಓಹೋ ಊರು ಬಿಟ್ಟು ಬೇರೆ ಬ ಎಲ್ಲ ಕಾಂಟ್ಯಾಕ್ಟ್ಲ್ಲಿ ಇದ್ದಾರಾ ಏನಾದ್ರು
ಹಾ ಕಾಂಟೆಕ್ಟ್ ನಲ್ಲಿ ಭಾಷೆ ಅಂತಾನ ನೀ ಒಬ್ಬನಿದ್ದೀ ನೋಡಿ
ಇನ್ನು ಸ್ೋಭಾವ ಇದ್ದರ ನಾವದಾ
ಹ್ಮ್
ಇನ್ನು ಸಿನ ಸೊಭಾ ಇದ್ದಾನ
ಅೆ ಮೂರು ಇದ್ರೋಡ
ಹ್ಮ್ ಹೌದಾ
ಹ್ಮ್
ಹ್ಮ್ ಹ್ಮ್ ಮತ್ತೆ ಡಿಗ್ರಿನ ಮುಗ್ದಿಲ್ಲ ನಿ ಡಿಗ್ರಿನ ಮುಗ್ದಿಲ್ಲ ಏನೋ
ಎಲ್ಲಾ ಡಿಗ್ರಿ್ ನಾನು ಮುಂದ ಕಂಟಿನ್ಯೂ ಮಾಡಿಲ್ಲ ಎಜುಕೇಶನ್ ಸ್ಟಾಪ್ ಮಾಡ್ಬಿಟ್ಟೆ ಅಲ್ಲಿ
ಓದ್ಬೇಕಲ್ಲಾ ಎಲ್ಲಾ ನಿಮ್ ಫೆಸಿಲಿಟಿ ಇದ್ದು ನಮ್ಮ್ ಮನೆ ನಿ್ ಮನೆಗೆಲ್ಲಾ ಓದ್ರ ಅಂತ ಹೇಳ್ತಿೀರಂತ ನೀನೇ ಹೇಳಿದೆಲ್ಲ ಅವವಾಗ
ಹೋಗ್ಲಿ ಬಿೇಡ ಓದ ಓದ ಒಟ್ಟಿನಲ್ಲಿ ಓದಿಲ್ಲ ಈಗೆಲ್ಲಾ ಕಾಲ ಮಿಂಚಿದೆ
ಹ್ಮ್ ಹ್ಮ್ ಸರಿ ತೋಪ ನಾ ನಿದ್ದೆ ಬರ್ತಿದೆ ಹಿಡತನ್ಯ
ನಿಧಿ ಬರ್ತದಾ
ಇದ್ದೇ ಬರ್ತದೆ ಇಡ್ತೇನಿ
ನಿಜ ರತಿ ಬರ್ತರಾ
ಓಹ ಇಲ್ಲ ಸ್ವಲ್ಪ ಹಾ ಹ ಕೆಲ್ಸಕ್ ಹೋಗಿದ್ದೆ ಸ್ವಲ್ಪ ಇಲ್ಲಿ ಕಂಪ್ನಿ ಬಾಳ ಕೆಲ್ಸ ಆಯ್ತು ಇವತ್ತು
ಕಂಪನಿ
ಂ ಹೌದಾ ಇವತ್ತು ಬಾಳ ಕಂಪ್ನಿ ಕೆಲ್ಸ ಆಯ್ತು ನೈಟ್ ಡ್ಯೂಟಿ ಇತ್ತಲ್ಲಾ ಅದ್ಕ ಸ್ವಲ್ಪ ಲೇಟ್ ಆಯ್ತು ನಿನ್ನೆೆಯಲ್ಲಿ ಲೈಟ್ ಡ್ಯೂಟಿ ಇತ್ತು ಇವತ್ತು ಜಲ್ಿ ಹ್ಮ್
ಚಲೋ ಬಿಡ ನಿ್ದೆ ದುಡ್ಡನ್ನ ಗಳಿಸಸ್ತಾ ಇದದೆ್ಯಾ ಹ್ಮ್ ಎಲ್ಲಯಾದ್ರೂ ಕಷ್ಟಪಡ್ಬೇಕು ಮತ್ತೆನ ನತ್ತ ಸಂಸಾರ
ಹೆ ಹೇಳ್ಬೇಕು ಹೌದಾ ಆಯ್ತಾಯ್ತು ಊಟ ಮಾಡು ಊಟ ಊಟ ಮಾಡು
ಸರಿ ಊಟ ಮಾಡಿದ ತಕ್ಷಣ ಮತ್ತೆ ಜಸ್ನ ಅಂತ
ಸರಿ ಸರಿದು
ಸ ಆ ಆಡಾ